ಎದ್ದೆ.
ಎದ್ದಿವಿ ನೋಡಪ್ಪಾ ನೀವು.
ಎದ್ದೇವ್ರೀ ಎನ್ ಏನ್ ಮಾಡಕತ್ರಿ.
ಏನಿಲ್ಲಪ್ಪಾ ಇ ಸಮಯ ಬಂದನಾ. ಎಷ್ಟು, ವರ್ಷ, ಅಲ್ಲಿ, ಡ್ಯಾಮ್ಮ? ... ಏ, ರೂಮ್ನಾಗೆ, ಸೈಟ್ನಾಗ ಬರ್ತೀನಿ ಅಂತ ಹೇಳೋರ. ..
ಹ್ಮ್, ದೊಡ್ಡಪ್ಪರೂ? ...
ಜೆಟ್ಟಪ್ಪ, ಊರಿಗೆ, ಹೋಗ್ಯರ? ...
ಏದುಕ್ಕೆನ್ರೀ? ..
ಮೊನ್ನೆ ಹೋಗಿ ನೀವ್ ಏನ್ ಮಾಡಿದ್ದು? ... ಮಾಡಿ, ಮಾಡಿ, ಸೂಸು, ಮಾಡಿ ಹಣ ಇಂಗೆ ಆಗ್ಬಿಟ್. ... ಅವ್ರ ಅಣ್ಣ ಏನೂ, ರೂಮ್ ನ್ಯಾಗ, ಬೇಡ ಏನ್ ಬೇಡ ಸುಮ್ಮ್ ಮನೆ ಕುಂತು, ಮಾಡಿ, ಇದಿಲ್ಲ ಅಂತಂದ್ರ. ... ಹೊಲ ಪಲ ಹಕಲ್ತರ ಮಾಡಕ್ ಅಂದ್ರ ಅಂತ. ...
ಹಾ, ಹಾ! ... ಆಮೇಲೆ ಇವರು ಅಣ್ಣ ನನಗೆ. ...
ಹ್ಮ್ ಊರ ಹೋಗ್ಯನ ಊರಾಗ ಹೋಗ್ಬಿಟ್ಟೆ ಅಲ್ಲೇ ಅವ್ನೆ, ಅವರ ಅಕ್ಕ, ಅರುಚೂಥ ..
ಹಾ! ....
ಹಾ, ರೂಮ್ಯನ, ಇದರ್ನ, ಬರಾಬ್ರ್, ಉಳ್ಕೋದಿಲ್ಲ, ಏನ್ನಿಲ್ಲ! ... ಆ ಕಡೆ ಇ! ಕಡೆ ಆ ಕಡೆ? ಇ, ಕಡೆ, ತಿರುಗಾಡದು ಆ, ಕಡೆ, ಇ, ಕಡೆ, ಹೋಗೋದು. ...
ಕಲೆಕ್ಷನ್ ಹೋಗೋದು ಅಲ್ಲಿ, ಹೋಗೋದು, ಇಲ್ಲಿ, ಹೋಗೋದು? ... ಲೈಬ್ರರಿ ಹಸ್ತಾನ ಸುಮ್ನೆ ಹೋಗದಿಲ್ಲ ಏನಿಲ್ಲ? ...
ಏನಿಲ್ಲ, ಲೈಬ್ರರಿ, ಹಚ್ಚನಾ! ಬೆಳ್ಳಗನ ಹುಡ್ಗಿಯರ್ ಸ, ರಿ ಮಾತಾಳ್ಕೋತ, ಬಿದ್ದಾನಲ್ಲಿ. ... ಅವೆಲ್ಲ, ಮೋ? ... ಅಲ್ಲಿ, ಏನೂ, ನೋಡುತ್ತಿ, ಸರಿ, ಓದಿಸು, ರೆಕಾರ್ಡಿದ್ರೆ ಓದ್ಸು, ಆವಾ, ಅವರನ್ನ ಬಂದು, ಇತರ, ಮಾತಾಡ್ ನೋಡಪ್ಪ ಆತರ ರೂಮ್ನಾಗ್ ಬಂದ್! .. ಕೆಲಸ ಮಾಡೋದಿಲ್ಲ ಏನಿಲ್ಲ? ..
ಅವರನ್ನ ಇದ್ದನ ಏನ್ರೀ? ...
ಹೌದು! ..
ಹಾ! ...
ಆಮೇಲೆ, ನೀನು ಈಗ, ಮುಂದೆ! ಏನ್, ಮಾಡ್ತಾನೆ? .. ಈಗ ಈಗ ಸದ ಸಾಯಂಕಾಲ ಈಗ ಮುಂಜಾನೆ ಒಂಬತ್ತಕ, ಹೋಗ್ತಾನ, ಒಂಬತ್ತತ್ತು, ಗಂಟೆಗೆ ‌. ... ಏನಾ? ... ಹ, ಒಂಬತ್ತು, ಹೋದ್ರು, ಅಂದ್ರ ಮದುವೆ, ಕಡ್ಡೆ, ಹೋಗಿ ಬರ್ತಾನೆ, ಬರ್ತಾನ ಮ್ಯಾನ್ ಬಂದಂದ್ರ, ಮೂರ್, ನಾಲಕ್ಕು, ಗಂಟೆಗೆ, ಏನ್ ಊಟ ಗೀಟ. ... ಊಟ, ಮಾಡಿ, ಧ್ಯಾನ, ಆಯ್ತು, ಹೋಗು? ... ಕೋಪ ಆಯ್ತು ಅಂದ್ರೆ ಬರ್ತಾನೆ? ಮತ್ತೆ ಇವ್ಳು ಹೆಂಡ್ರು, ಹೆಂಡ್ರು, ಪಂಜರೈ, ಆಯ್ತು. ... ಬೆಳಿಗ್ಗೆ, ಮುಂಜಾನೆ, ಒಂಬತ್ತಕ್ಕೆ, ಬರುತ್ತಾನೆ? ನಾನು, ಓದುತ್ತಾನೆ, ಅಂತ ನಾನು ತಿಳ್ಕೊಂಡೆ, ತಿಳ್ಕೊಳ್ಳೋದು? ... ಒಂದ್, ಎರಡು, ಮೂರು, ಸಲ, ಫೋನ್, ಗೀನ್ ಮಾಡಿದ್ದೆ! ಸ್ವಲ್ಪ, ಪ್ರಾಬ್ಲಮ್ ಬಂತು ಬಂದ್, ನೋಡಿಕೊಂಡು? ... ಅಚ್ಚುವಲ್ಲಿ, ಮೊಬೈಲ್ ನೋಡಿದ್ದೆ! ಮೊಬೈಲ್ದಾಗ ಎಲ್ಲಾ ಬರೇ ಹುಡುಗರ್, ಸರಿ ಮಾತಾಡೋ ರೆಕಾರ್ಡಿಂಗ್ ಇತ್ತು. ..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
ಎಲ್ಲಿ ಈಗಾಯೇನು? ... ಇವಾಗ್ಲೂ ರಜಾನ, ಇಲ್ರಿ, ಇದು, ಹೌದೇನು, ಇವಾಗ, ಏನು, ರಾಜನಂತಾನ! .. ಈಗೆಲ್ಲ, ಮಾಡಬಹುದಾದಂದ್ರೆ! ಹೋಗ್ಬಿಡಪ್ಪ, ಯಾಕಂದ್ರೆ? .. ಡೇಟ್, ಅಲ್ಲ, ಟೈಮು. .. ಇಲ್ಲ ನೈಟ್ ಮತ್ತು, ಮಾತಾಡಿದ್ದೆಲ್ಲ ತೋರಿಸಿದ್ದೆ, ಇದಕ್ಕೆ, ಅರ್ಧ, ತೋರಿಸಿದೊಳಗೆ? .. ಮತ್ತೆ, ಅವ್ರ, ಅನ್ನ, ಅಂದಾನ! ಈಗ ಮಾಡಿದರೆ ನೋಡಪ್ಪ, ಒಂದು, ಸಲ, ಅಲ್ಲ, ಬಳಸಲ, ಹೇಳುತ್ಹಿನಿ. ... ಹಿಂಗೆ, ಮಾಡಕನ, ಅಂದಾನ? .. ಅಂತಾನ, ಅವ್ನಿಗೆ ಫೋನ್ ಕೊಟ್ರು, ಅಂತನಾ! ಫೋನ್, ಸ್ವಿಚ್, ಆಫ್ ಆಗದ? ... ಸ್ವಿಚ್ ಆಫ್ ಆಗಿ ನಾನೇನ್ ಅಂತ ಅಂದೆ? ಮುಂದೆ ಹೋಗು ಹತ್ತು, ಗಂಟೆಗೆ, ದಟ್ಟಿಗೆ, ರೂಮ್ಗೆ, ಬಾ. ... ಆರಂಸೆ, ಇಲ್ಲೇ ಕುಂತೋಗೋದು, ಅದೇ, ನೈಟು. .... ಆನ್ಲೈನ್ ಓದಬೇಕಾಗಿಲ್ಲ ಹೇ, ಇಲ್ರೀ, ನಾನು, ನೈಟ್ ಓದ್ತೀನಿ ಅಂದ, ಇಲ್ಲಾಂದ್ರೆ ಉರ್ಕೋಬೇಡ, ಅಂತ ಅಂದೆ ನಾನು. ... ಹೋಗ್ಬಿಡು ಊರಿಗ್ ಹೋಗ್ಬಿಡು ಅಂತ ಹಳ್ತೀದ್ದಾನೆ. ಆಮೇಲೆ-
ಹ್ಮ
ಅದು ನಿನ್ನೆ ಬೇರೆ ಅವ ರಣ್ಣ ಏನ ಸ್ವಲ್ಪ ಬ ಅಂತ ಹೇಳ್ರ ಅವ್ರ ಅದು ಓದಿಲ್ಲಾ ಏ ಬರೆಇ ಟೆ ಮಾಡ್ಕೊತ ಮನ್ನಿ ಸುರಪುರೋಗಿನಿ ಅವ್ರ ದೋಸ್ಚವನ್ನು ಆ ಕೂಡ್ ಮಾಡದ ಹೆಂಗ ಹು ಚು ಚುು ಹು ಚುುಸ
ಮೊನ್ನೇ ಎಕ್ಸಾಮ ಏನ್ ಇತ್ತ ಸುರ್ಪುರ್ದಾಗ
ಅದೇ ಅದ ಎಕ್ಸಾಮ್ ಮುಗಿಸಕೊಂಡು ಈದ ಮಾಡಿ ರಾಯಚೂರ್ಕ ಹೋಗಿದ್ದಮಗ ರಾಯಚೂರ್ಕ ಹೋಗಿ ಬರ ಟೈಮಿಗೆ ರಾಯಚೂರ್ದಾಗೆ ಅದು ಮತ್ತೆ
ಎಕ್ಸಾಮ್ ಕೊಗಿದ್ದೆರಾಯಚೂರ ಅದ ಇಲ್ಲ ರಾಯಚುರ್ ಅದೇ ಅಲ ಅಲ್ಲೇ
ಹ್ಮ್ ನಾ ಏನಪ್ಪ ಚಂದ ಓದ್ತಾನ ಬಾಳ ಬರಿತಾನ ಅಂತ್ ನಾ ಅನ್ಕೊಂಡಿದ್ದೆ
ಓಂತ ಮತ್ತ್ ಆಯ್ತ ಬಿಡ್ರ್ ಡಿ ಅದ ಆದ್ರೆ ಅದಕ್ಕೆ ಜಾಸ್ತಿ ಇ ಇ ಇದು ಕೂಡ ಲಗ ನ ಸ ಪಿಡಿ ಪ ಅಂದ ಸಲ ಪಿಡಿಪಿ ಆದ ಕನ್ನಡ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು ಎಲ್ಲಾ ಚಟಕ ಗಟ ಅಲ್ರಿ ಇದು ಸಿಗ್ತ ಅಂತೇಳಿಬಿಟ್ಟ ಅನ್ತ
ಏನಿಲ್ಲ ಏನಿದ್ರು ಓದೇಬೇಕಲ್ಲಿ
ಹೋದ್ರ ಸ್ವಲ್ಪ ಹೋದ್ರ ಸಾಕ್ನಂಗನಿಗೆ ಸಿಗ್ತಿರ್ಬಕ್ ರಾವ್ನ ಎಷ್ಟ ಆ ಒಂದ ಎಷ್ಟು ಪರ್ಸೆಂಟ್ ಒಂದ ಇಪ್ಪತ್ತು ಪರ್ಸೆಂಟ್ ಇದ್ರಾಗ ಮೀಸಲಾತಿ ಆದ ನಂದು
ಹ್ಮ್
ಇಪ್ಪತ್ ಪರ್ಸೆಂಟ್ ಮೀಸಲಾತಿದ್ರ ಮತ್ತೆ ಎನ್ ಬೇಕ್ರಿ.
ಇಪ್ಪತ್ತ ಆದಪ್ಪಾ ಇವ ಎಲ್ಲಾರ ಸಿಇಟಿದಾಗ ಒಂದ್ ಮೂವತ್ತು, ನಲ್ವತ್ತು ಮಾಡಿದ ಅಂದ್ರ ಯವಲ ಆದ ಆಗದೆಲ್ಲ ಮ್ಯಾಕ್ಸಿಮಮ್ ಒಂದು
ಐವತ್ತು ಐವತ್ತ ಅವ್ನಿಗೆ ಬರೆ ಪಿ, ಡಿ, ಪಿಇದ್ರೆ ಐವತ್ ಪರ್ಸೆಂಟ್ ಮಾಡಿದ್ರೆ ನೌಕರಿ ಸಿಗತಂತ್ ಮತ್ತತ್ ಅವನಿಗೆ- ಉಳಕಿದ್ದೆಲ್ಲ ಸ ಆವಲ್ರಿ ಕನ್ನಡ ಮಾಧ್ಯಮ ಅ ಗ್ರಾಮೀಣ ಮಾಧ್ಯಮ ಅ ಎನ್, ಸಿ, ಸಿ ಸರ್ಟಿಫಿಕೇಟ್ ಅದಲ್ರಿ.
ಎನ್, ಸಿ, ಸಿ ಸರ್ಟಿಫಿಕೇಟ್ ಅಪ್ಲಿಕೇಶನ್ದಾಗ ಕೇಳಿಲ್ಲ.
ಅದ್ ಇಲ್ಲಿ ಕೇಳಲ್ಲನ್ರಿಅದ ಇದ್ರ ಡೈರೆಕ್ಟ್ ತೋಗತಾರ ಅಂತ ಅಂದ್ರಲ್ರಿ.
ಆ ಸೆಂಟ್ರಲ್ ಗೌರ್ಮಂಟ್ ಪೊಸ್ಟ್ ಗೋತ್ಂತ್ರಿ ಸ್ಟೆಟ್ ಗೌರ್ಮೆಟ್ ಅಲ್ಲ
ಅಂದ್ರ ಅದ ಉಪಯೋಗಿಲ್ಲನ್ರಿ ಅದು
ಹದ
ಆರ್ಮಿ, ಆರ್ಮಿ ಅಂತವಕಷ್ಟೇ ಇದ ಅನ್ತಿರ್ಬೇಕರಿ ಇದ್ರ ಯಾವ್ದ
ಎನ್ ಸಿ ಸಿ ಕೆಲವೊಂದು ಕೆಲವೊಂದಕ್ಕ ಅಷ್ಟೇ ಸ್ಟೇಟ್ ಗೌರ್ಮೆಂಟ್ ಅವಕಾಶ ಅದಾವ ಇಲ್ಲ ಅಂತಿಲ್ಲ ಒಟ್ ಸ ಸೆಂಟ್ರಲ್ ಗೌರ್ಮೆಂಟ್ದಾಗ ಬಾಳ ಪೋಸ್ಟ್ ಇಧ್ ಮಾಡ್ತಾನ ಬಟ್ ಹಿಂಗೆ ಏನು ಒಂದ ಕೇಳತನ ಒಂದಕಿಲ್ಲ ಅ ಆ ದು ಆದ್ರ ಹೂ ನೂರು ಬಾಕ್ಷಿಗೆ ಅರವತ್ತನ ಹಿಂಗ್ ಮಾಡ್ಬೇಕು ಯಾಕಂದ್ರೆ ಕಾಂಪಿಟೇಷನ್ ಬಾಳ ಇದೆ ಬಾಳ ಜನ ಕುಂತು ಓದತರ ನಮವ್ರು ಉರ್ಕ್ ಊರು ತುಂಬಾ ಪಿಡಿ ಪಿ ಅಲ್ರ
ಪಿ, ಡಿ, ಪಿ ಅದ್ರಿ ಅದನು ಕ ಪಿ, ಡಿ, ಪಿದಾಗನು ಕಾಂಪಿಟೇಷನ್ ಆಗಿಬಿಟ್ಟಿದ್ರೀ ಈಗೆಲ್ಲ ಈಗ ಆ ಕಡೆ ಈಡೆ ಒಂದ ಎರಡು ಮೂರು, ಎರಡು ಮೂರು ಊರಾಗಂತ್ರ ಅದ ಎಾಗಿಿಂದ ಆದ್ರೆ ಹ ಅದ ನದಿ ಅಂತರ ಈಗ ಆ ಕಡೆ ಎಲ್ಲಾ ಸ ನಮ್ ಊರ್ ಕಡೆ ಹಣ ಆ ಊರ್ ಸೈಡ್ ಎಲ್ಲ ಎಲ್ಲ ಕಡೆ ಹೋಗದ್ನರಿ. ಅದು ಎಲ್ಲರ ಅದ್ರಗೆ ಬರ್ತಾರೆ ಕಾಂಪಿಟೇಷನ್ ಮಾಡಕ.
ಅದೇ ಮತ್ತತ್ ಅರ್ದ ಚೆನ್ನಾಗಿ . ಯಾವಲ್ಲತ. ಅದ
ಹ
ಅವ್ರ ಅಣ್ಣನ ಅಂತಂದ ಮತ್ತ ಏನ್ ಮಾಡಕಾಗ ಆಗಲ್ಸರ್ ಮನಾರ ಹೇಳತರ್.
ಹಾ
ಹ ಅಲ್ಲ ಹಓ್ತಾನ ಹೋಗಿದ್ರೆ ಈಗ ಒಂದ್ ತಿಂಗ್ಳ ಹಂಗ ಹೋದ ಅಂದ್ರೆ ಒಂದ್ ಇಪ್ಪತ್ತ್ರ್. ಸ್ವರ್ಪ ಮಾಡತನ ಅವ್ರ ಮನ ರೊಕ್ಕ ಒಂದ್ೂಪಿ ರೊಕ್ಕ ಕೊಡಲ್ಲ ಅಂತ.
ಹ್ಮ ಏನ್ ಮಾಡ್ತಾನ ನನ್ ರೊಕ್ಕ ಮತ್ತತ್ ಅಷ್ಟೆಲ್ಲ ಗಳಸಿದ್ರುನು.
ಚಟ ಸುಮು ಚಟಗಳಗಳು ಬಗ್್ದಾನತರಿ.
ಅಂದ್ರನ್ ಚರ್ಚ್ ಮಾಡಲ್ೀ ಅವ ಏನ್ ಸುಮಾರು ಚರ್ಚ್ ಮಾಡ
ಇಲ್ಲಲ್ಲಿ ಏನ ಅವಲ್ಲಂಗ ಮಾಡ್ತಾರ ಅವವು ಅವ್ರ ಮಾವ ಅಯ್ಯಪ್ಪ ಮಾ ಅಮ್ಮ ಅಂತಾನ. ಅವ್ರ ಅಯ್ಯಪ್ಪ ಅಮ್ಮನ ಬಲ್ಲೇನೆ ಅದು. ಅವನು ಸ್ವಲ್ಪ ಹಂಗೇ ಆಲ್ರೌಂಡ್ ಅನ್ನು ಕುಡಿಯೋದು ತಿನ್ನೋದು ಸ್ವಲ್ಪ. ಅವ ಅವ್ನಿನ್ ಹೆಣ್ಣನ್ ಚಟ್ದವ ಅದ ತೋಡ್ಕಸಿ. ಕಡಿ ಕಡ ಕಡಿ ಕಡೆ ಓ್ತವ ಓದ್ಬಿಟ್ಟು ಅದು ಎಲ್ಲಿ ಹಿಂ ಒಂದ್ಸಲ ಆದ. ವೃಕ್ಷ ಗೂಡಾಗಲ್ಲ ಅದು. ಐನೂರುಷಾವಿರ ಹೊಟ್ಟು ಹೋಗೋದ ಹಿಂಗೆಲ್ಲ ಮಾಡ್ಕೋದು ಹೊಂತ ಯಾವಲ್ಲ ಇದ ಆಗ್ತಾನ.
ಹ ಹಂಗ್ ಮನಿದ್ರ ಮ ಎಲ್ ಸಾಲದ ಎಷ್ಟ್ ಎಷ್ಟ ಆದ್ರ ಸಲ್ರು.
ಮತ್ ಮನೆೆ ಗೋವಾಕ್ಕ ಹೋಗ್ಯನಾ ಗೋವಾಕ್ಕ ಹೋಗಿ ಯಾವತ್ತು ಒಂದು. ಹ್ಮ್ ನಾಕಕ್ ನಾಕವರೆ ಸಾವರುರಕ ಹಾಳ ಮಾಡ್ಕೊಂಡ ನಾವ್ತ್ತ.
ಅದ ಅವಂದೇ ಅವ್ರದ್ದೇ ಅದ ಅಂತ ಹೇಳಿೋದ್ ನಡ್ರ ಅವ್ರೇ ಕರ್ಕೊಂಡ್ ಹೊಂಟ್ರ ಅಂತೇಳಿ ಹೋಗಿ ಮತ್ತ ಇವಂದ ಎಷ್ಟ.
ಗಾಡಿದು ಗಾಡಿ ರಷ್ಟೇ. ಬಟ್ಟಲ್ಲಿ ಲಾರ್ಜ ಊಟ ದಡ ಮೂರ್ ನಾಕ ದಿನ ಆರ ಲ್ ಮ ಪಬ್ಬಿ ಗಿ. ಫಿಲ್ಮ್ ಹೋದಾರೆ ಮತ್ತ ಅಲ್ಲಿ. ಕುಕ್ಕಾ ಅದು ಹಡೆ ಹೊಡೆ ಅದು ಡ್ರಿಂಕ್ಸ್ ಅದು ಅವತ್ತು . ಡ ಹದಿನೈದು ಬೀರ್ ಕುಡಾನ ಅಂತ ಮೂರ್ನಕ್ ದಿಂದಾಗಾ. ಅದ್ಐ ಬೇ ಇದಕ್ ಕುಡ್ದ ನೋಡ್ರಿತಂಗ.
ಹ್ಮ ರೊಕ್ಕ ಯಾರು ಮತ್ತತ್ ಅವ್ನ್ ಭ ಇದ್ದರುೋಬೇಕಲ್ರಿ. ಫ್ರೀದಾಗ ಇದ್ರಾಗ ಅದಕ್ಕೆ ಕುಡ್ದ ನ ಆ ಸಂತ ಇದ್ರ ಕುಡತೇನ.
ಇಲ್ಲ ಅವ ಅಜ ಮಾನಗಳು ಏನತ್ತ. ಗಾಡಿ ಅಷ್ಟೇನೆಂದ ಅಲ್ಲಿ ಊಟ ಖರ್ಚ ಲಾರ್ಜ ಅದ ನಿಮ್ ನಿಮಮ್ಮಕ್ಕೆ ಖರ್ಚ ಅಂತ ಹೇಳಿ ತಗೋದಿ ಅಂತವವಾ. ಇವ ನೋ ಎವರ್ ಅಯಪ್ಮಮವನ್. ಆ ಐ ಐದ ಸಾವಿರ ರೂಪಾಯಿ ಕೊ್ರ ಅಂತ ಹೋಗೋ ಟೈಮಿಗೆ ಅವ ಐದ ಸಾವಿರ ರೂಪಾಯಿ. ತೋಂಡನ ತಗ್ಬಿಟ್ಟ ಆಯತ ಎಲ್ಲ ಮೂವರೆ ನಾಕ್ಸವಾರ. ರೊಕ್ಕ ರ್ಚು ಮಾಡೇನೆ ಒಂದ್ಾವಿರ ರೂಪಾಯ್ದಾವ. ಬಂದ ಮಳ ಕೊಂ ಸಾವಿ ಬಟ್ ಕಣ ಮಗ ನಾ ಅ ಅವ . ಸಾವಿರ ರೂಪಾಯಿದಾಗ ನಿ ಆರಾಮ್ ಸರಿ ಹಾಸ್ಪಿಟಲ್ ಓ್ ಓದಿತ್ತಲಲ್ಪ್ಪಾ. ಸುಮ್ನೆಿ ಯಾಕ ಹುದಿರ ಅಂತ ಅಂದನ.
ಬೆಂಡ್ ಆಗಿದ್ದು ಮತ್ತುತ್ತ ಅದು ಅದು ತೋರ್ಸೋದ ಕಲ್ರ ಅದ ಇನೊನ್ಸತಿ ಬಂದು.
ಅದೇ ಅಂಡ್ಯಾಲ್ಲೆ ಹಓಬಡ್ಲೇ ಅಂತಂದ್ರ. ಒಂದ್ಸಲ ಒಂದ್ಸಲ ಆ ಕಡೆಡಿ ಮಾಡ್ತದ ಮ ಏನ್ ಮಾಡ್ತ.
ಅ ಈಗ. ತೋರ್ಸೋ್ ಆಮೇಲೆ ಮುಂದೆ ಇದಾದಂಗೆಲ್ಲ ಕರೆಕ್ಟ್ ಕುಂದ್ರೋದಲ್ರಿ ಈಗ ಹಾಸ್ಪಿಟಲ್ ಚ ತೋರ್ಸಿ. ಅದ ಗುಳಿ ತಕಂದ ಗುಳಿ ತಗೋಕ್ಲಕ ಅಂದ್ರ ಆಯುರ್ವೇದ ತೋರ್ ಆಯುರ್ವೇದ ಆಯುರ್ವೇದನ್ ತೋರ್ಸ್ಬೇಕ ಅದಕ್ ಏನಾದ್ರು ಮಾಡ್ತಾರ ಅದಕ್ಕಲ್ಲಿ ಇದಾದಂಗ ಸಪ್ರೇಟ್ ಆದಂಗ ಯಾಕ ಯಾಕಂದ್ರೆ ಅಷ್ಟೇ ಆದ್ರ ಬ ಭಾಳ ಅಜ್ಜ ಹತ್ರ ಅದ ಏನಂದ ಅಜ್ಜ ಹತ್ರ ಮತ್ತ ಬರ್ಲಾ ಈಗ ಈಗ ವಯಸ್ಸ ನಡತ್ರಿ ಮುಂದೆ ಮರ ಒಂದ್ ಕಾಲ ಮತ್ತತ್
ಈಗೇ ಅಲ್ಲಿ ಬಾಳ ಸಲ ಫೇಲ್ ಆತದಲ್ಲ ಈಗ ಅವಾಗ ಅವಾಗ ತೋರ್ಸುವ ಅಂತಂದನ ಅ ಚೆನ್ನಾಗಿ ಹೇಳಿದ ಆಯ್ತ ತೋರಿಸ ಸರ್ ತೋರ್ಸ ಮ್ತದ ಹಿಂದಗಡೆ ತಂದೆ ಅದೇ ತೆ
ಮನ ಏನ್ ಮಾಡ್ತನ ಇಲ್ಲಿ ಅಂತ್ ಈಗ ಮೊನೇ ಶನಿವಾರ ಬರ್ತನ ಅಂದ್ರಲ್ರಿ ಮತ್ತ
ಅವಾ ಮನೇಲಿ ಎಂತಂದ ಒಬ್ರ ಅಂತ ಹೇಳಿ
ನಾ ಶನಿವಾರ ಬರ್ತ ಅಂದ್ರೆ ಅಕ
ಸುರ್ಕ್ ಸುರ್ಪುರಕ ಅದೇ ಹೋಗದ ವಲ್ಲ ಅಂತ ಹ್ಮ್ ಮತ್ತ ಮಧ್ಯಾಹದ ಒಂದೆರಡು ಸಲ ಹೇಳಿದನಲ್ಲ ಸುಳ್ಳು ಹೇಳಕ್ಕೆಷ್ಟ ನ ಅಯ್ಯಪ ಅವನು ಗಾಡಿ ತೋಗೋಂಡ ಹೋಗಿಬಿಟ್ರ ಅವತ್ ಒಂದ್ ದಿನ ಎರಡ್ ದಿನ ಆಯ್ತು ಡೇ ನೈಟ್ ಇದು ಹೋಗ್ಬಟ್ಟ ಬಂದೇ ಇಲ್ಲ ಹಿಂಗ ಆಗದ ಏನ್ ಮಾಡಕ ಆಗದ
ಅಂದ್ರೆ ಈ ಕಡಿನಲ್ಲಾ ಆ ಕಡೆೆಲ್ಲ ಸುಮ್ಮು ಇದು ಮಾಡಕೋಂತಾನ ಅಂತೇಳಿ
ಮನುಷ್ಯ ಚಟಕ ಬಿದ್ರ ಚೆಟಾನ್ ಹತಾನ ಬಿ ಯನ್ ಮಾಡಕ ಆಗಲ್ಲ
ಅರಿ ಯಾಗ ಅಂತಲ್ಲ ಅವ್ನಿಗೆ ಗೊತ್ತಿದ್ದ ಅವ ಮಾಡಕೊಂಡಂದ್ರ ಏನು
ಅವ್ರ ಅಣ್ಣನು ಹಿಂಗ ಮಾಡ್ತಾನ ಸರ್ ಅಂದ ಸರ್ ನಾ ಏನ ಮಾಡಪ್ಪ ಅತನೆ ಆಗುದ
ಒಂತ್ಸವಾಗಲ್ಲ ಯಾರ್ ನೋಡ್ಕಬೇಕ ಅಂತಾರೇನ್ರರಿ
ಅವ್ರ ಅನ್ನನೇ ನೋಳ್ತಾನ ಎಲ್ಲರ ಎಲ್ಲರೂ ಮೆಂಟೈನ್ ನಾವು ಓದಕ ಅಂತ ಬಿಟ್ಟನ ಸರ್ ಓದ್ಬೇಕ ಅವನ ಏನ್ ಬೇರೆ ಕಲ್ಸಗ ಹೇಳ ಇಲ್ಲಮ್ಮ ಮೊದ್ಲಾಗಿ ಆಗತಿ ಅವ ಅವ್ರ ಅಣ್ಣ ಮೊದಲ ಆಗಿದ್ರೆ ಏನನು ಬೇರೆ ಬೇರೆ ಕೆಲಸ ಅದು ಇದು ಹೇಳ ಯ ಇವಾಗ ಅಂದ್ರ ಅವ ನಮ್ಮ ತಮ್ಮಗ ಓದಾಗ್ ಬಿಟ್ರನ್ ಸರ್ ಏನ್ ಓದ್ ಅಂತ ಹೇಳ್ರಿ ಅಂತ ಅಂತಾನಾ ಒಂದ್ ಸ್ವ ಇದ ನಾವ್ ಏನಾದ್ರರು ಚೆನ್ನಾಗ ಹೇಳ್ದ ಅಂದ್ರ ಒಂದ ನಾಕ್ ದಿನ ಓದುತ್ತಾನ ಚಂದ ಕುಂತು
ನಾಲ್ಕ್ ದಿನ ಓದ್ದಂಗ ಮಾಡ್ತಾವ ಮತ್ತ ಅದೇ ಅದೇ ಚಂತೆ ಅವನಿಗೆ ಅದೆ ಹಂಗೆತ್ರ ಮತ್ತೆ ಅ ಕಡೆ ಇಕಡೆ ಮಂದಿ ಇತ ಅದ್ರ
ಅದು ಏನ ಆಗಬಿಟ್ಟದ ಆ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಾಗ ಅದು ಏನ್ ಮಾಡಕ್ ಆಗಲ
ಅವನಿಗ ಏನ್ ಮಾಡಿದಾಗ ಚಲೋ ಆದಲ್ ಬಿ
ಈಗ ಅವನಿಗೆ ಅದು ತಿರುಗಾಡದು ಹೇಳೋದು ತಿನ್ನೋದು ಕುಡಿಯೋದು ಇದ
ಅದ್ರ ರೊಕ್ಕ ಸ್ವಲ್ಪ ಗಳಸ ಕುಂತಾನ ಅಲ್ರೀ ಅದಕ್ಕೆ ಜರಾ ಇದ ಅನ್ಸ ಕುಂತ ಅವನಿಗಿ
ಈಗ ಮನೆಯಾಗನ್ನು ರೊಕ್ಕ ಕೇಳಲ್ಲ ಈಗ ಮನೆಯನ್ನೋ ರೊಕ್ಕ ಕೊಡಲ್ಲ ಇ ರೂಮ್ ರೆಂಟ್ ಇಲ ಮತ್ ಈ ಇದ್ದ ರೊಕ್ಕಗಳು ಮಜಾ ಮಾಡಕೋಂತ ಚೈನಿ ಮಾಡ್ಕೋತಾ
ಹ್ಮ್ ಎಲ್ಲಾರ ಒಂದ್ ಕಡೆ ಖರ್ಚ ಇರ್ತ ಅಂದ್ರ ಇ ಕೊಡಬೇಕ ಅಲ್ಲಿ ಕೊಡಬೇಕ್ ಅಂತೇಳಿ ಒಂದ್ ಇದ ಇರ್ತ್ರಿ
ಹ್ಮ ಮತ್ತ ಮೊನ್ನೆ ಮೊಹರಂಮಕ್ ಹೋಗನ ಮತ್ತೆ ಜಗಳ ಮಾಡ್ಕೊಂಡ್ ಕೆಸಿ ಬಂದಾನ ಅವ ಅವ್ ನಿಂಗಪ್ಪನ ನಾನಲ್ಲ ಬಗಡ ಆದ್ರೆ ಕರೆಂಟ್ ಅವೆಲ್ಲ ಇನ್ ಜತಿ ಮಾಡ್ ಕ ಮೋರಮದಾಗ ಯಾವ್ರಗ ಬೆತ್ತ ಜಡ್ ಕೇಸ್ ಬಂದಾರ ಅವ್ರರು ಕೇಸ್ ಗೀಸ್ ಮಾಡ್ತೇನಂತ ಹೇಳಂತಾರ ಹಿ ಅಂದ್ರೆ ಏನನ ಒಂದ ಇದ ತಗೊಂಡ ಇದು ಯಾಕಡ್ರ ಲಾಕ್ ಮಾಡ್ತಾರ ಅವಷ್ಟದ
ಹಾಕ್ತಾರ ಮತ್ತ ಏನ ಮಾಡಡ್ತಾರ ಅವರು ಬಾರ್ ಆತಾರ
ಹ ಮತ್ತ ಅವ ಈಗ ಅವ ಅವ್ರಲ್ಲ ಹುಷಾರಾದಾ ಮತ್ ಯುವ ಕುಂತ ಹಿಂಗ್ ಮಾಡ್ಕೊಂಡಾಗ ಏನ್ ಮಾಡಕ್ ಆಗಲ್ಲ ಮಾಡಿದ ಅವ ತಿಂತಾನೇ ಮನೆಗಡು
ಹ್ಮ್
ಅದೇ ಏನ್ ಇವತ್ತೇ ಏನ್ ಬರ್ತಾನ ಬಂದ್ರನು ಮತ್ತ ಅವ್ರ ಅಣ್ಣ ಇಲ್ ಬಿಡದ್ ಡೌಟಾದ್ ಈಗ ನಾನು ಒಂದ ಇದ ಅಂದ್ರ ಹುಚ್ಚ್ ಹುಚ್ಚ್ ಮಾಡ್ತನೆಪ್ಪ
ಹ್ಮ್ ಅಲ್ಲಿ ಮನಾಗ ಮನ್ಯಾಗಿದ್ರ್ ಕೆಲ್ಸ ಗಿಲ್ಸ ಮಾಡ್ಕೊಂಡು ಓದ್ಬೇಕು ಓದಂತ ಹೇಳಬೇಕ್ ಇದೆ ತರ ಬರೆ ಓದಕ ಅಂತ ಕೇಳ್ಬಿಟ್ರ ಹಾಗಲ್ಲ ಅದು
ಹ್ಮ್ ಚೆಂದ ಓದು ಏನ್ ಮಾಡ್ರಿದೆ ಆಯ್ತೊ ಸಮಯ ಒಂದ ನಿನ್ನೆ ಹೊತ್ತಿನಿ ಅಂತ ಹೇಳಿ ಬಂದ್ ಅದಕ್ಕೆ ಸಾಯಂಕಲ್ ಕಡೆ ಬಂದಿದ್
ಹಾ
ಎಲ್ಲ ಕೆಲ್ಸನು ಮುಗದವಂತ್ ಸಾಮಾನ್ಯವಾದ ಕೆಲ್ಸನು ಮತ್ತ್ ಶಶ ಸ್ವಲ್ಪ
ಯಾವ್ದುಕು ಸಿಟಿ ಏನ್ ಅಂತ ತೊಂಮದ್ರೀ
ಇದೆ ನಮ್ಮ್ ಸಬ್ಜೆಕ್ಟ್ ಇಂಡಿಯನ್ ಫಾರೆಸ್ಟ್ ಕ್ವೆಶ್ಚನ್ ಹಿಸ್ಟ್ರಿ ಸೋಷಿಯೋಲಜಿ
ಅದೇ ಯಾವ ಜಾಬಿಗಂತ ಹೊಬೇಕ್ರಿ ಈಗ
ಪೊಲೀಸ್ಟೇಷನಲ್ಲಿ ಪೊಲೀಸ್ ಎಲ್ಲದಕೇನ ಸೇಮದಪ್ಪಾ ಸೆಲೆಬಸ್ ಹ್ಮ್ ಎ ಎಸ್ ಡಿ ಎ ಸೇಮ ಅದ್ ಎ ಫಡಿ ಎ ಸೇಮ ಅದ್ ಪಿಸಿ ಸೇಮ್ ಅದ್ ಎಲ್ಲಾ ಕೋರ್ಸ್ ಸೆಲಬಸನು ಟೋಟಲಿ ಸೇಮದ್
ಹ್ಮ್ ನಡಿತದ್-
ಹ್ಮ ಹ